ಹಲೋ ಕೇಳ್ತಿದ್ದೆವು
ಆತ ಇದೆ ನಿಮಗೆ
ಅದೇ ಬ್ರೋ ಸ್ವಲ್ಪ ಜೋರಾಗ್ ಮಾತಾಡಿ
ಹಲೋ
ಹಾ
ಕೇಳಿಸ್ತಾ ಇದ್ದೀಯ ಬ್ರೋ
ಹಾ ಇವಾಗ ಕೇೇಳಸ್ತಿದ್ದವು
ಹ ಬ್ರೋ ಊಟ ಆಯ್ತ ಬ್ರರು
ಊಟ ಆಯ್ತು ಬ್ರೋ ನಿಮ್ದು
ಹಾಂ ಬರು ಆಯಿತು ಬತ್ತ ಏನು ಮಾಡ್ತಿದ್ದೀರಿ ಬರು
ಮತ್ತೆ ಹಿಂಗೆ ಆಚೆ ಬಂದಿದೆೇವ ಇಲ್ಲೇ ಇವಾಗ ಒಂದಿಟ್ಟು ಟೆನ್ ಕೆ ಸ್ಟೆಪ್ಸ ಕಂಪ್ಲೀಟ್ ಮಾಡಕೆ ಹ
ಏನ್ರೋ
ಅದೇ ಒ ಹತ್ ಸಾವಿರ ಸ್ಟೆಪ್ಸು ನಾನು ದಿನ ಕಂಪ್ಲೀಟ್ ಮಾಡ್ತೇನಿ
ಹಾ ಹೌದಬ್ರು
ಹಾ
ಹಾ
ಅದಕ್ಕೆ ಆಚೆ ಬಂದಿದ್ದೆ
ಹಾ ಅವರು ಬ್ರೋ ನಿಮ್ಮಿಂದ ಒಂದ್ ಎಲ್ಪ್ ಆಗ್ಬೇಕಿತ್ತು
ಹೇಳಿ ಬ್ರೋ ಏನು
ಇಬ್ರು ಜಿಮ್ ಹೋಗ್ತೀರಾ ಅವರು ನೀವರು ಜಿಮ್ ಗೊತ್ತಿದೆ ಅವರು
ಅದೇ ಬಾ ಅ ಜಿಮ್ ಹೋಗ್ತೀನಲ್ಲ ಅದ್ಕ್ಕೆ ಹೇಳಿದ ಮತ್ತೆ ಟನ್ ಕೆಷ್ಟ
ಹೌದಾ ಜಿಮ್ಮಿ ಹೋಗ್ತೀರ ಅವರು ನೀವು ನಾನ ಎಲ್ಲೋ ಅಂದ್ರೆ ಗಾಮನ್ ವಾಕ್ ಮಾಡ್ತಿದ್ದೇ ಅನ್ಕೊಂಡೆವರು ಡೈಲಿ
ಈ ಇಲ್ಲವ ಕಾಡಿ ಅಂತೆಲ್ಲ ಇದು
ಹೌದಾ ಬ್ರೋ ಅ ಜಿಮ್ಮ್ ಹಚ್ಬೇಕು ನಾನು ಒಂಚ ಜಿಮ್ ಜಾಯ್ನ್ ಆಗ್ಬೇಕು ಒಬ್ರು ಯಾವ್ದದಾದ್ರು ಜಿಮ್ ಇದ್ರೆಂ ಚೂರುನಗೆ ವಾಟ್ಸಪ್ ಮಾಡ್ತಿರ ಅವಬ್ರು ಚೆನ್ನಾಗಿರೋದು
ಅದೇ ಬ ಚೆನ್ನಾಗಿರೋದು ಅದೇ ನೀವು ಮನೆಯಲ್ಲೂ ಮಾಡ್ಬೋದು ಜಿಮ್ ಅಂತಾನ ಏನಿಲ್ಲ ಆದ್ರೆ ನೀವ್ ಜಾಯ್ನ್ ಆಗ್ತಿರ ಅಂತೀರಲ್ಲ
ಇಲ್ಲಬ್ರು ಅಂದ್ರೆ ಮನೇಲಿ ಒಂಚೂರು ಮಾಡಕ ಆಗಲ್ಲ ಅವಬ್ರು ಅಂದ್ರೆ ಮನೇಲಿ ಇದ್ರೆ ಅಂತೂ ಕೆಲಸಗಳು ಇರುತ್ತೆ ಹೊಲದ ಕೆಲಸ ಅದು ಇದು
ಹ್ಮ್ ಹ್ಮ್
ಅದಕ್ಕೆೇ ಬರು ಜಿಮ್ಮಿಗೆ ಹೋದ್ರ ನವರತ್ರ ನವರತ್ರಂಚ ಹೋಗ್ ಬಿಡ್ಬೋದಾಬ್ರು
ಹಾ ಹಾ ಓಕೆ ಓಕೆ
ಒಂಚ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಹೊರಗಡೆ ಹೋದರೆೆ ಅದಕ್ಕೆ ಅವರು ಅಂದರೆ ಯಾವ ಥರ ಮಾಡ್ಬೇಕುೊಬ್ರು ಜಿಮ್ಮು ಸ್ಟಾರ್ಟಿಂಗ್ ಇನ್ನು ಬಿಗಿನಾರಲ್ಲ ನಾವು ಒಂಚ ಯಾವ ಥರ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಕೊಡಿವರಾ ಅವನಗೆ
ಅದೇ ಬ ಇವಾಗ ಜಿಮ್ಮು ನೀವು ಯಾವ್ ಅದು ಆತರ ಕಾಸ್ಟ್ಲಿ ಜಿಮ್ಮು ಆತಲ್ಲ ಅಂತೇಏನಿಲ್ಲ ಮಾಮೂಲಿ ನಿಮ್ಮ ಸುತ್ತಮುತ್ತಲೂ ಇರುತ್ತಲ್ಲಾ ಅದೇ ಜಿಮ್ಗೆ ಸೇಲ್ಕೊಳ್ಳಿ
ಹಾ
ಅದ ಹೆಂ ಹೆಂಗ ಇದು ಮಾಡ್ಬೇಕುಂತ ಹೇಳ್ೀನಿ ನಾನು ಇವಾಗ ಮಾಮೂಲಿ ಒೋಗ
ಹ್ಮ್
ಜಿಮ್ಗೆ ಹೋಗೋದು ಒಂದೇ ಇಂಪಾರ್ಟೆಂಟ್ ಅಲ್ಲ
ಹ ಅವೌರು
ಅದೇ ಅದ ಜೊತೆ ಡೇಟು ಅದೇ ಡೈಟ್ ಅಂದ ಗೊತ್ತಾ
ಹ್ರ ಡಯೇಟ್ ಮಾಡ್ಬೇಕಂದ್ರೆ ಕೆಲವೊಂದು ಫುಡ್ಡ ನಾ ತಿನ್ನೋದು್ ಬಿಡ್ಬೇಕು ಕೆಲವಂದು ಫುಡ್ ಮಾತ್ರ ತಗೊಳ್ಬೇಕು ಆತರ ತಾನೇ ಬ್ರೋ ಇಲ್ಲಾಂದ್ರೆ ಜಿಮ್ಮಿ ಹೋಗ ಇದಾದ್ರರೆ ಏನಾದರೂ ಬೇರೆ ಥರ ಫುಡ್ ಇದಾವಬ್ರು ಅಂದರೆ ಕಂಪಲ್ಸರಿ ಇದನ್ನು ಬಿಡಲೇಬೇಕು ಇದನ್ ತಗಲೇಬೇಕು ಅಂತರ ಇದಾವ
ಅದೇ ಅದೇ ಇವಾಗ ಏಂಗ ಗೊತ್ತಾ ಇವಾಗ ಶುಗರ್ ಕಂಟೆಂಟ್ ಇರುತ್ತಲ್ಲಾ
ಹ ಅವರು
ಅವನ್ನ ಬಿಡ್ಬೇಕಕ್ ಮತ್ತೆ
ಹೌದ ಅವರು
ಹಾ ಅವನ ಫುಲ್ ಬಿಡ್ಬೇಕು ನೀವು ಹ ಮತ್ತೆ ಬೇಕ್ರಿ ಐಟಮ್ಸು ಎಲ್ಲಾ ಏನ ತಿನ್ಬಾರ್ದು
ಹ
ಯಾಕಂದ್ರೆ ಇವಾಗ ಶುಗರ್ ಕಂಟೆಂಟ್ ತಿಂದ್ರೆ
ಹ್ಮ್
ನಮ್ ಬಾಡಿಯಲ್ಲಿ ಗ್ಲೂಕೋಸ್ ಅದೆಲ್ಲಾ ಇನ್ಸುಲಿನ್ ಅಂತ ಗೊತ್ತಾ ನಿಮ್ಗೆ
ಹಾ ಬ್ರೋ
ಇನ್ಸುಲಿನ್ ಜಾಸ್ತಿ ಆದ
ಹಾ
ಬಾಡಿಯಲ್ಲಿ ಫ್ಯಾಟ್ ಬರುತ್ತೆ ಜಾಸ್ತಿ
ಹ
ಅದ ಆಮೇಲೆ ಮುಂದೆ ಇವಾಗ ಏನು ಪ್ರಾಬ್ಲಮ್ ಆಗಲ್ಲ
ಹ ಬ್ರೋ
ಅದೇ ಮುಂದೆ ವಯಸ್ಸಾದ್ಮೇಲೆ
ಹಾ
ತುಂಬಾ ಪ್ರಾಬ್ಲಮ್ ಆಗುತ್ತೆ
ಹೌದ ಅವರು
ಅದಕ್ಕೆ ನೀವು ಶುಗರ್ ಕಂಟೆಂಟ್ ಇರೋ ಬಿಡಿ
ಹ
ಮತ್ತೆ ಹೆಲ್ತಿ ಫುಡ್ ತಿನ್ನಿ
ಬ್ರೋ ಅಂದ್ರ ನಾ ಒಂಚೂರು ಸ್ವೀಟ್ ಜಾಸ್ತಿ ತಿಂತೀವಲ್ಲಾ ಬ್ರೋ ಏನ್ ಮಾಡಾಕಕ್ ಒಂದ್ ಸಲಿ ಬಿಡಕಾಗಲ್ಲ
ಅದೇ ಅದ ಬದಲು ಇವಾಗ ಅದೇ ಹೇಳ್ತೀನಿ ನೋಡ್ ನಾನು
ಹಾ
ನೀವು ಡೈಟ್ ಟ್ ಹೆಂಗಿರ್ಬೇಕಂದ್ರೆ
ಹ
ಒಂದ ಇವಾಗ ನಾರ್ಮಲ್ಲ ಬೆಳಿಗ್ಗೆ ಒಂದು ಮೀಲ್ ತಗೊಂತರದಂದ್ರೆ
ವಿಷೋ
ಹಾ ಅದೇ ಒಂದು ಇಷ್ಟು ಪ್ರೋಟೀನ್ ಅಂತ ಇರುತ್ತೆ
ಹಾ
ಇಷ್ಟು ಕಾಲು ಎಡೇಟು
ಹಾ
ಪೈ ಬಗು
ಹಾ
ಹಿಂಗೆಲ್ಲಾ ಇರ್ಬೇಕು ಈ ಅಂಶಗಳೆಲ್ಲಾ ಇದ್ದಾಗ
ಹಾ
ನಮಗೆ ಬಾಡಿ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ನಮಗೆ ಶಕ್ತಿ ಬರುತ್ತೆ ಡಂಬಲ್ಸ್ ಎಲ್ಲ ಎತ್ತಬೇಕು ಪಲಂಗ್
ಹ ಬ್ರೋ
ಅದು ಎತ್ತಕ್ಕೆ ಶಕ್ತಿ ಬರುತ್ತೆ
ಹಾ
ಡಂಬಲ್ಸ್ ಅಂದ ಗೊತ್ತಾ
ಹ್ರ ಗೊತ್ತ್ರ ಅಂದ್ರೆ ಆತ್ರರ ಗೊತ್ತಿದೆ ಸಿಂಪಲ್ ಆಗ ಗೊತ್ತಿದೆ ಅಂದ್ರೆ ಪಕ್ಕ ಗೊತ್ತಿಲ್ಲ ಬ್ರೋ ಕರೆಕ್ಟಾಗಿ ಯಾವತರ ಹೇಗೆ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಬರು ಜಿಮ್ ಬಗ್ಗೆ ಅಷ್ಟು ಕರೆಕ್ಟ್ಟಂಗ ನನಗೆ
ಅದೇ ಅದೇ ಇವಾಗ ಗೆನ್
ತರ ಇದೆ ಅಂತ ಗೊತ್ತು ಡಂಬಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ಗೊತ್ತು ಬಟ್ ಬೇರೆ ಹತ್ತರ ಏನ ಗೊತ್ತಿಲ್ಲ ಬರು
ಅದೇ ಅದೇ ಬ್ರೋ ನೀವು ಎಷ್ಟ ಕೆಜಿ ಇದಿರಾ ಇವಾಗ
ಬ್ರೋ ನಾವೀಗ ಒಂದು ಫಿಫ್ಟಿ ಇದ್ದೀವಿ ಬ್ರೋ ನಾನು ಹತ್ತತ್ರ ಒಂದು ಏಯ್ಟಿ ಮಾಡ್ಬೇಕು ಅಂತಿದ್ದೀನಿ
ಹ್ಮ್ ಹ್ಮ್
ಅದೇಬ್ರು ಒ ಸ್ವಲ್ಪ ಜಿಮ್ಮಿಗೆ ಹೋಗತ್ತಲ್ಲ ಅದಕ್ಕೆಬ್ರು
ಬ್ರೋ ಇವಾಗ ಇನ್ನೊಂದ್ ಏನುಗೊತ್ತಾ ಎಲ್ಲದಕಿಂತ ನೀವು ಟೈಮ್ ಇವಾಗ ಒಂದ್ ತಿಂಗಳಲ್ಲಿ ಎಲ್ಲಾ ಬಾಡ ಇದು ಮಾಡ ನಡ್ತೀಿ ಅಂದ್ರೆ ಆಗಲ್ಲ
ಹ
ಕನ್ಸಿಸ್ಟೆಂಟ್ ಆಗಿ ಒಂದ್ ಮೂರ್ ನಾಲ್ಕು ತಿಂಗಳು ಇದು ಮಾಡಿದ್ವೆ
ಹ ಬ್ರೋ
ಸಮ್ ಕೆಜಿ ಸು ಇನ್ಕ್ರೀಸ್ ಆಗ್ತೀರಾ
ಹಾ
ಅದ್ರ ಜೊತೆಗೆ
ಹಾ
ನೀವು ಪ್ರಾಪರ್ ವರ್ಕೌಟ್ ಇರ್ಬೇಕು ಡಯಟ್ ಇರ್ಬೇಕು ಕೂ ಮತ್ತ ನಿಮ್ದೇ ಆದ ಒಂದು ರೆಗ್ಯುಲರ್ ಹ್ಯಾಬಿಟ್ಸ್ ಇರ್ಬೇಕು
ಆಬಿಟ್ಟ ಬ್ರೋ
ಹಾ
ಅಂದ್ರರೆ ಯಾವ ಥರ ಆಬಿಡ್ಸರು
ಅಂದ್ರೆ ಇವಾಗ ಜಾಸ್ತಿ ನೀರ್ ಕುಡಿಯೋದು ಮತ್ತೆ ಒ ನಿಮದು ಮೆಟಬಲಿಸಮ್ ಇನ್ಕ್ರೀಸ್ ಮಾಡೋಕ್ಕೆ
ಹ
ಹ ಈ ಶುಗರ್ ಮತ್ತೆ ಲೆಮನ್ ಟೀ ಅದೆಲ್ಲ ಗೊತ್ತಾ
ಎಮೆಂಟನ ಬ್ರೋ
ಹ್ಮ
ಹಾಂ ಬ್ರೋ ಗೊತ್ತು ಅದೇನೋ ತಗೊಂಡು ಲೆಮನ್ ಕಾರ್ಡ್ ತಗೊಂಡು ಡಿಪ್ ಮಾಡ್ತಾರಲ್ಲ ಬ್ರೋ ಅದಾ
ಹ್ಮ್ ಅದೇ ಅದೇ
ಹಾಂ ಗೊತ್ತು ಬರ ಗೊತ್ತು ಗೊತ್ತು
ಅವ ಎಲ್ಲಾ ನೀವು ತಗೊಂಡು ಇವಾಗ ಅಂದ್ರೆ ಅದು ಏನ ಗೊತ್ತಾ ಇದು ನಾವ್ ತಗೊಳ್ಳೋದು
ಯಾಕೆ ಬ್ರೋ
ಅದೇ ಮೆಟಬಾಲ್ ಬಾಡಿಯಲ್ಲಿ ನಮ ಮೆಟಬಾಲಿಸಮ್ ಇನ್ಕ್ರೀಸ್ ಆದ್ರೆ
ಹಾ
ತಿಂದಿದ್ದು ಹಾಗೆ ತಿಂದಿದ್ದು ಡೈಜೆಷನ್ ಆಗಿ
ಹ
ಹ ಬಾಡಿಗೆ ಅಬ್ಸರ್ವ ಆಗುತ್ತೆ
ಹೌದ ಬ್ರೋ
ಅದೇ ನೀವು ಮೈಕ್ರ ನ್ಯೂಟ್ರಿಯನ್ಸ್ ಮಕೋ ನ್ಯಟ್ರಿಯನ್ಸ್ ಅಂತೀವಲ್ಲ ಅದು ಸಿಕ್ಕಾಗೆ ಬಾಡಿ ಚೆನ್ನಾಗಿ್ ಬೆಳೆಯೋದು ಮತ್ತೆ ಹೇ ಇದು ಹೇರ್ಸ್ ಎಲ್ಲ ಕ್ವಾಲಿಟಿಿಯಾಗಿ ಬಿಳಿಯೋದು
ಹ
ಸ್ಕಿನ್ನು ಚೆನ್ನಾಗಿರೋದು ಎಲ್ಲ ಅಲ್ಲಿಿಂದನೇ ಆಗೋದು ಅದಕ್ಕೆ ನೀವು ಫಸ್ಟು ಪ್ರಾಪರ್ ಡಯಟ್ ತಗೊಳ್ಳಿ
ಹಾ
ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿ ನೀವು ಮತ್ತೆ ಏನೇ ಡೌಟ್ ಇದಯಾ
ಅಂದ್ರೆ ಅವರು ಡೌಟ್ ಬಂದ್ಬಿಟ್ಟ ಈಗ ಆ ಅಂದ್ರೆ ಈಗ ಪ್ರೋಟೀನ್ ಸೇವಾ ಕ್ರೇಟೀನ್ ನೇನೋ ತಗೊಳ್ತಾರಲ್ಲ ಬ್ರರು ಜಿಮ್ಮಿಗೆ ಹೋದರು ಇದರಿಂದ ಏನಾದರೂ ಎಫೆಕ್ಟ್ಸ್ ಇದೆಯಾ ಏನು ತಗೊೊಳ್ಳಲೇಬೇಕಾ ಸ್ಟಾರ್ಟಿಂಗು
ಅದೇ ಬ್ರೋ ಅದು ಏಂಗ್ ಜೋರಾಗಿ ಮಾತಾಡಿ ಬ್ರೋ
ಹಲೋ ಕೇಳ್ಸ್ತಾಇದ್ಯ ಕೇಳಸ್ತಾ ಇಲ್ಲ ಅವ್ರ
ಹಾ ಕೇೇಳಸ್ತಿದೆೆ ಹೇಳಿ ಇಾಗ ಜೋಲಗೆ
ಹೋಗ್ತಿರ್ತಾರಲ್ಲ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ತಗೊಳ್ತಾರಲ್ಲಬ್ರು ಹೋಗೋರು ಏನೋ ಪ್ರೋಟೀನ್ಸ್ ಅಂತೆ ಕ್ರೇಟಿನ್ಸ್ಂತೆ ಏನೇ ತಗಳ್ತಾರಲ್ಲ ತಗೊಂಡ್ರೆ ಏನಾದ್ರರು ಆಗುತ್ತ ಅವರು ಬಿಗಿನರ್ಸ ಏನು ಅದ್ರ ಬಗ್ಗೆ ಒ ಸ್ವಲ್ಪ ಹೇಳ್ತೀರ ಬ್ರೋ
ಅದೇ ಇವಾಗ ಕಟೀನ್ ಅಂದ್ರೆ ನಿಮ್ಗೆ ಒಂದ್ಸಲ ಇವಾಗ ಎನರ್ಜಿ ಕೊಡ ಇದು ಒಂದ್ ಫ್ಯೂಲ್ ಇದ ತಗೆ
ಹ
ಅಂದ್ರೆ ಅದನ್ನ ತಗೋಬೋದು ನೀವು
ಹ ಬರೋ
ರೋಟೀಿನ ಸದ್ಯಕ್ಕೆ ಸ್ಟಾರ್ಟಿಂಗ್ ಫೇಸ್ ಅಲ್ಲೇ ಬೇಡ
ಬೇಡ್ವಾ ಬ್ರೋ ಅಂದ್ರೆ ಕ್ರೇಟ್ ಏನೋ ಸೈಡ್ ಎಫೆಕ್ಟ್ಸ್ ಏನುೋ ಕೊಡಲ್ ಬೊಬ್ರು ಸ್ಟಾರ್ಟಿಂಗ್ ತಗೊಂಡ್ ಕೊಡ್ಲೆ
ಇನ್ನೊಂದ ್ ಗೊತ್ತಾ ಇದು ಇವಾಗ ಕಿಡ್ನಿ ಇಶ್ಯೂ ಕಿಡ್ನಿ ಇಶ್ಯೂ ಇರುತ್ತೆ ಗೊತ್ತಾ
ಕಿಡ್ನಿದ ಎಷ್ಟು ಇರುತ್ತೆ ಬರು
ಅಲ್ಲ ಅದು ಕಿಡ್ನಿ ಇಶ್ಯೂ ಇರುತ್ತಲ್ಲ ಒಬ್ಬೊಬ್ಬಿಗೆ
ವಿಶ್ವೇಷಾ
ಹ್ಮ ಹ್ಮ್
ಹಾ
ಅಂತಳ್ಗೆ ಅದು ನಾವ್ ಸಜೆಸ್ಟ್ ಮಾಡಲ್ಲ ಕೈಟನ್ ತಗಳಿ ಅಂತ
ಹ
ಯಾಕಂದ್ರೆ ಸ್ವಲ್ಪ ಅದು ಏನ್ ಗೊತ್ತಾ ಇವಾಗ
ಹೌರು
ಕ್ೇಟಿನ ಒಂದು ಪೌಡರ್ ಇದ್ದಂಗದು
ಹ
ಆ ಈಗ ನಾವು ಏನ್ ಏನ್ ಅನ್ಬೋದ ಅಂದ್ರೆ ಕಲ್ಲು ಅನ್ಬೋದು ಅದಕ್ಕೆ ಆಹ ಒಂದು ಯಾಕಂದ್ರೆ ನಾವು ನೀರು ಜಾಸ್ತಿ ಕುಡಿಬೇಕ ಅದಕ್ಕೆ
ಹಾ
ಅ ತೊಗೊಂಡಾಗ ಬಾಡಿಗೆ
ಆಬ್ರೋ
್ರ ಅದು ಏನು ಪ್ರಾಬ್ಲಮ್
ಹಾ
ಕಿಡ್ನಿ ಇಶ್ಯೂ ಇದ್ದವಗೆ ನಾವು ಅದಕ್ಕೆ ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಕಿಡ್ನಿನೇ ಫಿಲ್ಟ ಫಿಲ್ಟ್ರೇಷನ್ ಯೂನಿಟ್ ಅಲ್ವಾ
ಹಾ ಬ್ರೋ
ಅದೇ ಬಾಡಿಗೆ ಎಫೆಕ್ಟ್ ಮಾಡುತ್ತ ಅಂತ ಹೇಳಲ್ಲ ನಾವು ಅವ್ರಿಗೆ ಸಜೆಸ್ಟ್ ಮಾಡಲ್ಲ
ಹೌದ ಬ್ರ
ನೀ ಅದೇ ನಿಮ್ಗೆೇನ ಇದಯಾ
ಏ ಇಲ್ಲ ಅವರು ಆಥರ ಎಲ್ಲ ಸಮಸ್ಯೆ ಏನಿಲ್ಲ ಅವರು ನಮಗೆ
ಹಾ ಹಾ ಅದೇ ಹಂಗಂದ್ರ ನೀವು ಇವಾಗ ಏನ್ ಮಾಡಿ ಗೊತ್ತಾ
ಹಾ ಬ್ರೋ ಹೇಳಿ ಬ್ರೋ
ಅದೇ ಕೇಟಿನ್ ತಗೋಳಿ
ಹಾ
ಕ್ರೇಟನ್ ತಗೊಂಡದ್ಮೇಲೆ ನೀವು ಚೆನ್ನ್ ನೀರ್ ಕುಡ್ಬೇಕು ದಿನ ಒಂದು ತ್ರೀ ತ್ರೀ ಟು ಫೋರ್ ಲೀಟರ್ಸ್
ಹೌದ ಅವ್ರಾ
ಹಾ ನೀರ್ ಕುಡಿಲೇಬೇಕು ನೀವು ಇಲ್ಲ ಅಂದ್ರೆ ಅದೇ ಮತ್ತೆ ಎಫೆಕ್ಟ್ ಇದಾಗುತ್ತೆ ಅದಕ್ಕೆ ಹ್ಮ ಪ್ರೋಟೀನು ಸದ್ಯಕ್ಕೆ ಬೇಡ ಒಂದು ಸಿಕ್ಸ್ ಮಂತ್ ಆಗಲಿ ಹ ಆಮೇಲೆ ಬೇಕಂದ್ರೆ ನೀವು ಪ್ರೋಟೀನ್ ತಗೊಳ್ಳಿ ಅಂತೆ ಒಂದು ಟೆಸ್ಟ್ ಬ್ಯಾಂಡ ಇರದು ಹ್ಮ್ ಇ ಅದೇ ಇವಾಗ ವಲ್ಕೌಟ್ ಹೆಂಗ್ ಮಾಡ್ಬೇಕಂದ್ರೆ ಫಸ್ಟು ಎಲ್ಲ ಮಿಕ್ಸ್ ಮಾಡಿ ಅಂದ್ರೆ ಎಲ್ಲಾ ಆಮ್ಸ್ಗೆ
ಹ್ಮ್
ಕೋಲ್ಡರ್ಸ್ ಸಿಗೆ
ಹಾ
ಬ್ಯಾಕಿಗೆ
ಹಾ
ಎಲ್ಲಾ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಒಂದು ಒನ್ ವೀಕ್
ಆಗ್ರ
ಆಮೇಲೆ ನೀವು ಬೇಕಂದ್ರೆ ಒಂದೊಂದೇ ಮಾಡರಂತೆ
ಹಾ
ಅದಾದ್ಮೇಲೆ ಪಾಪಡ್ ಡೈಟ್ ಇರ್ಬೇಕು
ಹೌದಾವ್ರ ಬ್ರೋ ನೇನೇ ಇದರೂ ಒಂಚೂ ಎಲ್ಲ ವಾಟ್ಸಪ್ ಮಾಡಿಬಿಡಿ ಬ್ರೋ
ಹಾ ಸರಿ ಬ್ರೋ
ಸರಿ ಬ್ರೋ ಈ ಮಲಗ್ತೇನಿ ಇ ಬ್ರ ಹಾ ಸರಿ ಬ್ರೋ ಮಾಡಿ ಇಬ್ರಾ ಎಲ್ಲಾನು ಡೀಟೇಲ್ಸ್ ಕೇಳಸಿ ಯೇನಾದ್ರೂ ದೌಟ್ಸ್ ಇದ್ರೆ ಮತ್ತ್ ಕಾಲ್ ಮಾಡ್ತೀನಿ ತಾಳಿ ಬ್ರೋ
ಹಾ ಓಕೆ ಮ
ಹೆಚ್ಚಾಗಿ ಬಿಟ್ಟಿದೆ
ಹಾ ಸರಿ ಬ್ರೋ
ಬಾಯ ಬ್ರೋ